ಹಲೋ
ಹಲೋ
ಹೇಳ
ಈ ಹೆಸರು ಬೇರೆ ತೋರ್ಸ್ದಲ್ಲ
ಏನು
ನದಫ ಅಂತ ಅದು ಯಾವ್ದ ಅದ್ರ ಗಾವ ನ ಗಲ್ ಅಂತ
ಹಾ ಏನೇ ಏನೇ ಇರ್ಲಿ ಮಾತಾಡ
ಯಾರ್ ಕಟ್ ಮಾಡಿದಾವ
ನಾ ಕಟ್ ಮಾಡಿಲ್ಲ ನೀ ಕಟ್ ಮಾಡ ನಾ ಕಟ್ ಮಾಡಿಲ್ಲ
ಏ ಹತ್ತು ನಿಮಿಷ ಆಯ್ತಾನ
ಏನ ನೀನೇ ಕಟ್ ಮಾಡಿದೆೇನ್
ಏನಾನ ಒಂದ ಗೊತ್ತಾಗಲ್ಲ ನಾ ಕಟ್ ಮಾಡಲ್ಲ ಕಿವ ಗಿಡ್ ಇ ಮಾಡಕೈನ ಬ್ಲೂತೂತ್ ಹಾಕ ರೆ ಇದಿದ್ದಲ್ಲಾ
ನಡೀತದೆ ಬ್ಲೂಟೂತ್ ಹಾಕ ಅ ಕಿವ ಟಚ್ ಆಯತಾನ ಟಚ್
ಇಲ್ಲ ಬ್ಲೂಟೂತ್ ಆಯ್ಕಂದ್ರ ಈಗ ಆಯಕೈತ್ ನೋಡ್
ಹ್ಮ್ ಅದ್ ಬ್ಲೂಟೂತ್ ಆದಲ್ಲ ಎಷ್ಟ ಮೀಟರ್ ತಗಾರಿದ್ದಳು
ಆಮಗ
ಬ್ಲೂಟೂತ್ ಆದಾರ ಅದ ವ್ಯಾಪ್ತಿ ಎಷ್ಟು ವ್ಯಾಪ್ತಿ ಎಷ್ಟು ಎಷ್ಟ
ಟನ್ ತರ್ಟಿ ತರ್ಟಿ ಮೀಟ್ರ ನಟ ಎಷ್ಟ ಎಷ್ಟ ಹೇಳ ಹಾ ಟೆನ್ ಟೆನ್ ಏನ ಇರ್ಬೇಕು ನೋ ಟೆನ್ನಿ ಆಡ್ಸ್ಪಟ್ಟು
ಹಾಟ್ಸ್ಪಾಟು ಅವ ಇಷ್ಟ
ಅದು ಒಂದ್ ಬೈಟ್ ಅಂದ್ರೆ ಅಷ್ಟು ಒಂದು ಇದು ಜಿ ಬಿ ಅಂದ್ರೆ ಎಷ್ಟು
ಅ ಎಲ್ಲಾ ತಕಪಟ್ಟಲ್ಲ ಈ ಕಲಿ ಎಲ್ಲ ಅ ಅಲ್ಲ ಮೊದಲ್ ಪೀಸ ಜಿ ಬಿ ಅಂದ್ರ ಒಂದ್ ಸಾವಿರ ಇಪ್ಪತ್ನಾಕು ಎಮ ಬಿ ಒಂದ್ ಜಿ ಬಿ ಅದು
ಅದೇ ಗ್ಯಾರಾ ಬೈಟ್ ಅಂತ ನೋಡ ಎಂದ ಅಂದ್ರೆ ಮೆಗಾ ಬೈಟ್ ಅಂತರ
ಮೇಗಾ ಬೈಟ್ ಮ ಗಿಗಾ ಬೈಟ್ ಪ್ಯಾರಾಬೈಟ್ ಟರಾಬೈಟ್
ಹ್ಮ್
ಹಾ ಹೇಳು
ಮತ್ತೆ ಏನ್ ನೆಡದ ಏನಿಲ್ಲ
ಏನು ಇರವ ಕೆಣ
ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿ ನಿಷೇಧಕ ದಿನಾಂಕ ಯಾವಾಗಿದ ಮಾಡ್ತಾರೆ
ಡ್ರಗ್ ವರ್ಕ್ ನೆನಪಿಿಲ್ಲ ನಾ
ಜೂನಿ ಇಪ್ಪತ್ತಾರು ಜೂನ ಇಪ್ಪತ್ತಾರು
ಜೂನ್ ಇದೆೇ ತಿಂಗಳ
ಹಾ ನಿನ್ ಇದೀತಾಲಾ ಯೋಗ ದಿನ
ಹೂ
ಆದ್ರೂ ಘೋಷ ವಾಕ್ಯ ಏನತ್ತು ಮುಖ್ಯವ ದಧ್ಯೇಯ ವಾಕ್ಯ
ಏನ್ಯತ್ ನೋಡಪಾ ಆಶನ್ ಕೊಟ್ರಿ ಆತ್ ನಾ ಓಯ್ತೇನೆ ನೀನ್ ನೆನಪಿಲ್ಲ
ಆರೋಗ್ಯಕರ ವಯಸ್ಸ ವಯಸ್ಸಾಗ ಯೋಗ
ಹೂ
ಹೌದು ತಾನೆ
ಯಷ್ಣು ಅದು ಯಷ್ಣು ಯೋಗ ಜನಿಸಣ
ಹೌದ್ ಒಳ್ಳೆ ಅದೊಂದ ಪೂರ ಹೋಟಲ್ ಒಳ್ಳೆದಾಗ ಸೋೊಳ್ಳೆ ಮಕ್ಳ
ಹ ಅವ್ನ ಎಲ್ಲೆ ಇದಾನೆ ನೋಡು
ಎಷ್ಟ ಎಂತದೇವ
ಹನ್ನೆರಡನಂದ ಅದೇ ದಿನ ಯಾಕೆ ಅರ್ಚಣೆ ಮಾಡ್ತಾರ ಜೂನ್ ಇಪ್ಪತ್ತೊಂದು
ಇ ಅತಿ ಅತಿ ಹೆಚ್ಚು ದೀರ್ಘ ದಿನ ಹೊಂದಿರುವುದು ಅತಿ ಹೆಚ್ಚು ಎಷ್ಟು ಇದಲ್ಲಿ ಜಾಸ್ತಿ ಇದಿರ್ತ ನೋಡೆ
ಹೂ ದೀರ್ಘ ದೀರ್ಘಾವಧಿ ದೀರ್ಘ ದಿನ ಅಂದ್ರೆ ಉತ್ತರ ಗೋಳ ಅರ್ದಾಗ ದೀರ್ಘ ದಿನ ಇರು್ದ
ಹಾ ಉತ್ತರ ಗೋಳ ದೀರ್ಘದಿನ ಇರ್ತದೆ ಜೂನ್ ಇಪ್ಪತ್ತೊಂದು
ಡಿಸೆಂಬರ್ ಇಪ್ಪತ್ತೆರಡು ಐತಿ ರಾತ್ರಿ
ಅತಿ ಹೆಚ್ಚು ರಾತ್ರಿದ ಡಿಸೆಂಬರ್ ಇಪ್ಪತ್ತೆರಡ ಅಲ್ಲ
್ಮ ಮತ್ತೆ ಸಮ ರಾತ್ರಿ ಆಗಲು ಉತ್ತರ ಗೋಳದಾಗ ದಕ್ಷಿಣ ಗೋಳದಾಗ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತ್ ಸಮ ರಾತ್ರಿ ಆಗಲಿರ ಉತ್ತರ ಒಳ
ಹೂ ಯಾವಾಗ ಯಾವಾಗ ಮಾರ್ಚ್ ಇಪ್ಪತ್ತು
ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ಮೂರು
ಮಾರ್ಚ್ ಇಪ್ಪತ್ತಂದು ಸೆಪೆಂಬರ್ ಇಪ್ಪತ್ಂದು ಈ ಡಿಸೆಂಬರ್ ಇಪ್ಪತ್ತೆರು ಅತಿಾಸ ರಾತ್ರಿ ಇರ್ತಲಾ
ಹೂ
ಮುಖ ಹಕ ಮಯೂರ ಅವರಮ್ಮ ಅವನ್ ಕಾಲ ಹೇಳ ಕಾಲ
ಹ್ ಇಲ್ಲಪ್ಪ ಕಾಲ ಗೊತ್ತಾಗಲ್ಲ
ಅವನ್ ಔಟ್ರಾಗ ನಂದ ಬರತ್ ನೋಡ್
ಕಾಲಂ ಕ್ರದಾಗ ಇಟ್ಟನಂದ್ರೆ ಮತ್ ಫಸ್ಟ್ ಮೈರ ಅವರ ಬರ್ತಾನ ಆಮೇಲೆ ಕಾಕಸ್ ಅವರ ಮಾಡ್ತಾನ ಶಾಂತಿವರ ಬರ್ತಾನ
ಕಿಸಕಿನ್ ಅಂತ ಅದ್ರಲ್ಲಿ ಬರ್ತತಿ ಹೇಳು
ಕಿಸ್ಕನ್ಿ ಹಂಪಿ ಅನ್ಪಿ ಮೊದ್ಲು ಕಿಸ್ಕನ್ಿ ಅಂದ ಕೇಳ್ತಲ್ಲ ಮೋಡ್ಸ
ಹೌದಲ್ಲಾ ವಾ ಇರುತ್ತಾ ಕಷ ಬರಬ್ಬ್ರರಿ ಆಂಧ್ರ ಭೋಜಕ್ ಅಂತಂದು ಇವನ್ಕರ್ ತಳ ಕೃಷ್ಣ ದೇವರಾಯ
ಹೂ
ಹಾ
ಹೂ ಕರೆಕ್ಟ್
ಹ ಮತ್ತೆ ಇನೊ ಒಂದು ಇ ಒಬ್ಬನನ ಆಂಧ್ರ ಇ ಇನ್ನೊಂದ ಏನೋ
ಆಂಧ್ರ ಕವಿ ಪ್ರೀತ ಅಲ್ಲಥಾನ ಪದ್ದಣ್ಣ
ಯನಲ್ಲೆ ಶಿವಸ್ಕಂದ ವರ್ಮ ಅಂತ ಬರ್ತಾನ ಒಳ್ಳೆ
ಹೂ
ಇದುಪಾ ತದ್ ತಡಿ ಗರುಡ ಪದ್ದತಿ ಅಂತ್ ಅಂತರ್ ನೋಡದ್ರ ಮೊದಲು ಸತ್ತವ ಯಾರು.
ಗರುಡ ನೋಡಿ ಪ ಕಾದಂಬರಿದಾಗ ಇಬ್ಬರು ಇರ್ತ ನಾವು ಕಾದಂಬ್ರ ಕಾಲದಾಗ ಇಬ್ಬರು ಇರ್ತ
ಹ್ಮ್ ಗರುಡ ಪದ್ದತಿ ಅಂದ್ರ ಏನ್ ಹೇಳ್
ಗರುಡ ಅಂತ್ ಅಂದ್ರೆ ಈಗ ರಾಜನ್ ಅಂದ್ರ ರಾಜ ಸತ್ ಅಂದ್ರೆ ಅವರುೂ ಸಾಯ್ಬೇಕು.
ಹಾ ರಾಜಸತ್ತ ನಂತ್ರ ಸೈನಿಕ್ ಸೈ ಹ್ಮ್ ಹ್ಮ್ ಮೊದಲ ಸತ್ ಹ್ಮ್ ಮೊದಲ್ ಸತ್ತಿರೊ ಸೈನಕ್ ಹೆಸ್ರೇನ್ ಲಕ್ಷ್ಮಣ.
ಕುಮಾರ ಲಕ್ಷ್ಮಣ.
ಕುವರ ಕುವರ ಲಕ್ಷ್ಮಣ.
ಕುವಾರ ಲಕ್ಷ್ಮಣ ಯಾರ ಯಾರ ಯಾರ್ದಾಗಿರ್ದಂಗಲ್ಲ
ಅವ ರಾಜ ಯಾರ ಇರ್ತನ್ಲೆ ಅವ ರಾಜ ಜಾಸ್ತಿ ಬಂದಿಲ್ಲ ಅವ ಸತ್ತವ ಕೇಳ್ತಾರ ಸೋ ಜಾಸ್ತಿ
ಹ್ಮ್
ಗರುಡ ಗರುಡ ಪದ್ಧತಿಯಲ್ಲಿ ಮೊದಲ ಅದು ಸತ್ತ ಸೈನಿಕ ಏನ್ ನಂತರ ಸತ್ತಿರ ಸೈನಿಕ ಅವನೇನ.
ಹ್ಮ್
ಹ್ಮ್ ಹ್ಮ್ ಕುವರ ಲಕ್ಷ್ಮಣ.
ಒಂದ್ ಟಾಪಿಕ್ ಈಗ ಕದಂಬರ್ ತಗೊಂಡಂದ್ರೆ ಕದಂಬರೋಗಿ ಮಾತಾಡ್ಬೇಕ್ ಪೂರ್ತಿ ಅದೆ.
ಹಾ ಬರ್ ಬರಿ ಬಟ್ ನಮಗಿನ್ ಅಷ್ಟು ಗೊತ್ತಿಲ್ಲ ಹಂಗ ಅಷ್ಟ್ ಅರ್ಧಂಬರ್ದ ಅರ್ಧಂಬರ್ದ ಅಷ್ಟೇ ನಂದು.
ಹ ಕಾದಂಬರಿ ಬಗ್ಗ್ ಎಲ್ಲಾ ಅವ್ರ ಕಾಲ ಸಂಸ್ಕೃತಿ ಅವ್ರ ಏನಿತ್ತು ವಾಸ್ಶಿಲ್ಪ ಎಲ್ಲಾ ಒ
ಮುನ್ನೂರ ನಲವತ್ತೈದರಿಂದ ಐನೂರ ನಲ್ವತ್ ಇರ್ತ
ಹಾ
ಕ್ರಿಸ್ತ ಶಾಖಾ ಬರ್ತ್ ಯಾವಾಗ್ ಹೊಂಡ್ತ್ಯ ಗುಯ್
ದೇವ್ರ್ ಅಯ್ಯಪ್ಪ ಬೇರೆ ಚೇರ್
ನಿನಗು ನಿನ್ ನಂದ್ ಅಂದ್ರ ನಿನ್ನ್
ಹ್ಮ್
ಕು ಹ್ಮ್ ಹ್ಮ್ ಬನವಾಸಿ ರಾಜ ಲಾಂಛನ ಯಾವ್ದ್ ಹೇಳ್
ರಾಜ್ಯ ಲಾಂಛನ ಬನವಸಿ ಅಲ್ಲ
ಹ್ಮ್
ಯಾವ್ದ್ ಹೇಳ್
ಬನವಾಸಿ ಇದು ಕದಂಬರ್
ಕದಂಬರರ್ ಯಾವ್ದ್
ಸಿಂಹ ಧ್ವಜ ಹ್ಮ್ ಧ್ವಜ
ಧ್ವಜ ನೆನ್ಪಿಲ್ಲ್ ಯಾವ್ದ್
ವಾನರ ಧ್ವಜ ಹೌಪಾ ಇವು ಎಂಟ್ ಕಡ್ಡಿ ಇರ್ತವ್ ನೋಡ್ಲೆ ಅವ್ ಇವ್ನ್ದು ಅದು ಯಾವ್ದ ಯಾವ್ದ ಎಂಟು ಕಡ್ಡಿ ಇರ್ತಾವ್ ನೋಡ್ಲೆ
ಎಂಟೆ
ಹ್ಮ್ ಕಡ್ಡಿ ಇದೆಲ್ಲ ದಿನಂದ ಬರ್ತ ರಾಜದನಿ ಹೆಸ್ರ್ ಯಾವ್ದ್ ಹೇಳು
ಶಾತವಂದುದು ಹೌಲೆ ನೆನ್ಪ್ ಹೋಗ್ ಬಿಟ್ಟವ್ ಆಷ ಟಣ್ ಟಣ್ ಟಣ್
ನಾನ್ ಬರಂದ್ ಈಗ ಎಂಟು ಕಡ್ಡಿಗಳ ಅಂತ ಬರಂದ್ ಹೆಂಗೆ ಮುಂದ ಜಾಸೋ ನಏನು ಮಯೂರ
ಆ ಮಯೂರ್ ಇದಲ್ಲೇ ಆ ಮಯೂರ್ ಅಂದ್ರೆ ಇವ್ರ ಬರ್ತ ಅವ್ರ್ಯಾರ್ದು
ಹೌ ಹಾ ನ ನ ಬರ್ತ ಇದನ್ನ ಒಂದ ಕಡ್ಡಿಗಳು ಬರ್ತಾವಲ್ಲ ಹ ಇದಲ್ಲೇ ಮ ಮರ ಮರ ರಾಜಲಾಂಚನ್ ಹದಳು
ಅದೇ ಹರ್ಮಚಕ್ರವರ್ದ ಅಂದ್ರೆ ನವಿಲು ಎರಡು
ಹ್ಮ ಧರ್ಮ ಧರ್ಮ ಚಕ್ರನೇ ಎಷ್ಟ್ ಕಡ್ಡಿ ಳ ಇರ್ತಾವ
ಅರ ಹತ್ತು ಕಡ್ಡಿ ಅಂತ ಹೋದ ನಾನು ಎಂಟ
ಒಂಟು ಕಡಾವ
ಎಟಾ ಅರ
ಹ್ಮ್
ಹ್ಮ್
ಎಂತ ಕಡರು ತ ವಾಸ್ತವ್ಯಾನಂದ್ರ ಯಾರ ರಾಜಾ ಋಷಂದ್ರ ಯಾರ
ಯನು
ಓ ರಾಜ್ಯ ಋಷತ್ ಯಾರಿಗೆ ಅಂತಾರೆ
ರಾಜ್ಯ ಋಷಿ
ಹ್ಮ
ಂತರಗೋಜಲ
ವಿಷ್ಣುಗುಪ್ತ
ಹೋಗತಂದ್ರ ಹಾಣಿಕ್ಯ
ಜಾಣಿಕ ಅಂದ್ರೆ
ವಿಷ್ಣುಗುಪ್ತಾ ಕೌಟಿಲ್ಲಯ
ಇಲ್ಲ ಕೌಟಿಲ್ಗಿರೋ ಹೆಸ್ರಲ್ಲ ಹ ಐದ ಇರ್ತವ ನೋಡು ಚಾಣಕ್ಯ ವಿಷ್ಣುಗುಪ್ತಾ ದ್ರಾವಿಕ ಆಚಾರ್ಯ ವಾಸ್ತಯನ ರಾಜಋಷಿ ಹ್ಮ ತಡಪ ಹ್ಮ ಇದಂದ ಇದನ್ ಕೇಳತ್ ನೋಡ
ಹ್ಮ್
ಅರ್ಥಶಾಸ್ತ್ರ ಕೋಟಿಲ್ಲ ಬರ್ತಾನಲ್ಲ ಅದ್ ಯಾವ ಪಾಸ್ತಿಗ ಇರ್ತಾರ ಅದು ಅದ್ರ ಅದ್ರ ಅದು ಯಾವ ರಾಜನತಿ ರಾಜಕೀಯ ನೀತಿಗಳು ಕೂಡದ ಯಾವ ಭಾಷೆಗ ಇರ್ತದ ಮತ್ತೆ ಅದರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿದರರು
ಅದು ಮೂಲತ ಸಂಸ್ಕತಗರ್ತದ
ಹ್ಮ ಯಾವ್ದ್ರ ರೂಪಾಯಗೆ ಹೇಳಿ ಕೊಡ್ತದ
ಅದು ರಾಜಕೀಯ ಬಗ್ಗೆ ಎಲ್ಲಷ್ಟ್ರ ಬಗ್ಗೆ ಯಾವ್ದದು
ರಾಜಕೀಯ ಬಗ್ಗೆ ಅಂತಲ್ಲ ಮಚಿ ರಾಜಕೀಯ ಬಗ್ಗೆ ಎಂತ
ಹ್ಮ್
ಹ ರಾಜಗೀಯ ಬಗ್ಗೆ ಹಾ
ಅದ್ರ ಆರ ರಾಮಶಾಸ್ರಿ ಏನು
ಹ್ಮ್ ಆ ರಾಮ್ಶಾಸ್ತ್ರಿ ಯಾವ ಯಾವ ಗ್ರಂಥಾಲಯದಾಗ ಇ ಮಾಡ್ತಾನ ಎಷ್ಟ್ರಾಗ ಇ ಮಾಡ್ತಾನ
ಆ ಬೆಂಗಳೂರ್ನಾಗ ಇಡ್ತಾನ ಹತ್ತೊಂಬನೂರ ತೊಂಬತ್ತೆರಡರಾಗ
ಹಸಳಕ್ಕೆ ಹತ್ತೊಂಬತ್ ನೂರ ಹತ್ತೊಂಬತ್ನೂರ ಒ ಹತ್ತೊಂಬತ್ರ ಐದರಿಂದ ಹತ್ತೊಂಬತ್ರ ಎರಡು ಎಡರ ಕೊಟ್ರ ಎರಡ್ರಾಗ ಯಾವ್ದ ಒಂದು ಆಪ್ಷನ್ ಕೊಡ್ತಾರ ಅದ್ ಹಾಕ್ ಬಂದ್ರ ಸರ್ ಅದ ಯಾವ ಹ್ಮ್ ಎರಡೆಲ್ಲ ಇದು ಅದು ಯಾವಾಗ ಅ್ರಮೈಸೂರಿನ ರಿಯಂಟ್ಲ್ ಕಂತಾಲ ಅದು ಬೆಂಗಗಳೂರಲ್ಲ
ಮೈಸೂರು ಓರಿಯಂಟಲ್ ಕರೆಕ್ಟಾ
ಹ್ಮ ಅತ್ಯಂತ ಹಳೆ ಗ್ರಂಥಾಲ ಯಾವ್ದ ಹೇಳು
ಯಾವಾವದ ನಮ್ಗೆ ಗೊತ್ತಿಲ್ವಾ
ಇದೆ ಅಲ್ಲ ಓರಿಯಂಟಲ್ ಗ್ರಂತ ಅಲ್ಲ
ಹಾಗೇ ನಾಯತ ಅಂತಾಳ
ಹ್ಮ ಮತ್ತೆ ಇಲ್ಲಾಂದ್ರೆ ಅತ್ಯಂತ ದೊಡ್ಡ ಹಳೆ ಬಂದರೆ ಹಾವದು
ಹಳೆ ಬಂದ ಅಂದ್ರ ಕಲ್ಕತ್ತಂತ
ಹಾ ಕಲ್ಕತ್ತನ ಬರ್ತಾ ಮತ್ತೆ ಅಲ್ಲಿ ಹಡಗುಗಳನ್ನು ಒಡದ್ಗೇಸ ಇದ ಮಾಡ್ತಾರ ನೋ ಅಲ್ಲೇ ಇಲ್ಲ
ಹ್ಮ್
ಹ್ಮ ಕೋಲ್ಕತ್ತೆ ಬಂದರ ಬರುತ್ತಾ ಹತ್ತೊಂಬತ್ ನೂರ ಒಂಬತ್ತರಾಗ ಇಂಗ್ಲಷ ಟ್ರಾನ್ಸ್ಲೇಷನ್ ಮಾಡ್ತೇ ನಾವು ಶಾಮನ್ ಶಾಸ್ತ್ರಿ
ಹ್ಮ್ ಒಂಬತ್ತರದಾಗ
ಹ್ಮ್ ಹತ್ತೊಂಬತರ ಒಂಬತ್ತರಾಗ ಅಪ ಇಲ್ಲ ಇಲ್ಲ ನನ್ ಸಂಶೋಧನೆ ಮಾಡ್ತೇನ ಒ ಐದ್ರ ಇಲ್ಲ ಎರಡರ
ಹ್ಮ್ ಅದ ಎಷ್ಟ ಅಧ್ಯಾಯಗಳ ಅವ ಎಷ್ಟು ಭಾಗಗಳ ಅವ
ಅವನು ದಾಸ್ತಿಲಿ ಇದರಾಗ ಬರ ಅಷ್ಟ ಪರ್ಸನ್ ಸ ನಾಡ ಎಷ್ಟ ಅದ ಎಷ್ಟ್ ಬೇ ಅವಳು ಹ್ಮ
ನನಗೆ ಎಷ್ಟ ಹದ್ನೈದು
ಹದ್ನೈದು ಅಧ್ಯಾಯನಾ ಎಡೆ ಹಂಗೆ ಹೇಳ ಒ ಸೈಡ್ ಬರ್ಕೋತಿನ್
ಏನ ನನ್ಪೇರ್ಲ್ಲ ನೀ ಯಳ ನಿಮ್ಮ
ಇಲ್ಲ ಅ ಸೋರ್ ಬರ್ಸೋದ ಇಷ್ಟೇ ಬರ್ಸಾರಾ
ಹೌದಾ ಅಂದ್ರ ನೋಡ್ಸಲ್ಲ ಅಂದಬಿಡದು ಅದ್ ನೋಡ್ಸೇ ಅಲ್ಲ ಆ ತರ ಬರಿಷನ ಅ ಗಣಸ ಮಗನ ಅಂತ ಓದಕ್ಕೆ ಅಂತ ಮುಖಾಂದ್ರ ನ ಆಗಬಾರಲ್ಲಾ ಈಗ ಕೌಟಿಲಿ ಅರ್ಧಶಾಸ್ತ್ರ ಬಂತ ಅಂದ್ರೆ ಎಷ್ಟ್ ಅಧ್ಯಾಯಗಳು ಎಷ್ಟು ಇದು ಯಾರ ಏ ಎಲ್ಲ ಬರ್ಸ್ಬೇಕು ಅದಕ್ಕ ಅಂತ ಎಷ್ಟ್ ತಿಂಗ್ಳ ಹೋಗ್ನಿ ಕೋಚಿಂಗ್
ನಾಕ್ ತಿಂಗಳು ಕಂಪ್ಲೀಟ್ ಆಯ
ಹೋಗೋನು ಅವ ಬೀಜಪುರ ಲ್ ಬಿಡ ಅಂದ್ರೆ ಆತ್ನು ಕವರ್ ಆತ್ ಅಷ್ಟ ಅಷ್ಟೆ ಒಂದು ಕೆ ಪಿ ಸಿ ಪಿ ಎಸ್ ಐ ಲೆವೆಲ್ ಅಂದ್ರೆ ಇನ್ನು
ಬರ ಇ ಮಗ ನಮ ಕೆ ಎಸ್ ಬರ ಸ್ ಇ ಪಿ ಸಿ ನ ಕವರ್ ಆಗ್ಲ್ಲ ನಂಗ ಇದೆ ಸಬ್ಜೆಕ್ಟ್ ಒ
ಜಗ್ಗೆ ಇಷ್ಟು ಬಾಳ್ ಪ್ತೋಗಪ ಇಷ್ಟು ಯಾವಂಗ
ಇಲ್ಲಯ ಮ ಬರ್ಸರ್ಲ್ಲ ದಾವಲ ಹೆಂಗ ಅ ಕಸ್ ಮಸ್ ಕೆ ಎಸ್ ಬ್ಯಾಸ್ ಅಂದ್ರ ಪಿ ಎಸ್ಐ ಬಿರ್ಬೇಕಕ್ ನವು ಪಿ ಎಸ್ ಐ ಬರ್ ಪಾಕ್ ಬಕ್ವುದ ಹೇಳಾ
ಹ್ಮ್
ಪಿ ಸಿ ಪಿಸಿ ಕ್ಲಿಯರ್ ಆಗ್ತಿಲ್ಲ ನಂಗ ಇದಾರಗ
ಏನ ಇದು ಧಾರವಾಡದಾಗತ್ನ ಗುರುದೇವ ಗುರುದೇವ್ ನಮ್ಮ್ ಹುಡ್ಗ ಬೋಗ ಅಂದ
ಏ ನೋಡ್ ಬಾರಿ ಬಸರಿ ಹಷ್ಟ್ಟ್ರಿ ಹೆಂಗ್ ಟ್ಟು ಹೆಂಗ್ ಅದದ ಇ ಮಂಜನ ಸ್ವರ್ಧ ಎಂಗ ಸ್ಪರ್ಧಾ ವಿಜೆತ ಆದೆ ತಾರ ಬರ್ಷ ಶೇಮ ಶೇಮ
ಮದು್ರಲ
ಇಲ್ಲಪ್ಪ ನಮ್ ಅಲ್ಲಿ ಆಟ್ಲಕ್ಕಾದ್ ನೋಡ್ಸ ನಮ್ ಇಷ್ಟ
ಹೌದಾ
ಸರ್ಲಯ ಫೋನ್ ಬರ್ತಾ ಆಮೇಲೆಚ್ಚ
ಎಷ್ಟ ಆದ ಟೈಮ್ ಹ ಓಕೆ ಓಕೆ ಅಮೇಲೆ ಅಚ್ಚಿನ